ಹಲೋ
ಅಲ ಮತ್ತೇನನ್ ಆರಾಮ
ಆರಾಮ ಅಣ್ಣ ನೀವ ಅಣ್ಣ ದಡ್್ಮಂದಿ ಎಲ್ಲ ನಿಮ್ಮ ಕೃಪಾ ಕಟಾಕ್ಷಕ್ಷೆ
ನಮ್ಕಿದ್ರೆ ಎಲ್ಲಾ ನಿಮ್ದ ನೋಣಕ ರೂಪ ಕಟ್ಟ ಅಕ್ಷ
ಹಣ ಇಲ್ಲ ಹ ನೀವ ದೊಡ್ಡವರಣ ವಯಸ್ನ್ಯಾಗ ನಿಮ್ ಕೃಪಾ ಕಡಕ್ ಸ ಇದ್ದಲ್ಲೇ ನಾವವು ಚೆನ್ನಾಗಿರ್ತೇವ ಅಲ್ಲ ಬರ್ಬರ್ತ ಅಲ್ಲ ಬರ್ಬರ್ತ ನನ್ಗ ಒಮ್ಮ ಮೇನ್ಸತ್ತ ಮತ್ತ ಇದು ನಮ್ಮ ವಿದ್ಯಾಲಯನ ಇಲ್ಲ ಸತ್ಯನಾಥ ಅಲ್ಲ ಇಲ್ಲ ಅಲ್ಲ ಅಂದ್ರೆ ಈಗ ನೋಡು ಅಂದ್ರೆ ಶಾಲಾ ಕಾಲೇಜುಗಳಗತ್ತೆ ಒಂದು ಇದ ಇರ್ತ ಪಾಟಿ ಕಾಯ ಚಲ ಅದನ್ನ ಹಾಕೊ್ ಬರದು ಬಿಟ್ಟು ಇದ್ ಯಾವ್ದೋ ಎಂಟಿ ವ್ಯಾಗದ ಹಾಕೊಂಡ್ ಬರ್ತಾರಪ್ಪ ಹುಡುಗಿಯರಿ ಏನ್ ಹೇಳ್ಬೇಕು
ಹ
ಏನಪ್ಪಾ ನಮ ಕಾಲ ನಮ್ಮ್ ವಿದ್ಯಾಲಯದ ಹ್ಮ್ ಇದನ್ನೇ ನೋಡ್ಬೇಕ ಆದ್ರೂ ನೀ ನೋ ಅ ನಮ್ಮ ವಿದ್ಯಾಲಯದಲ್ಲಿ ಹಲ್ಸಣ್ಣಂದ್ ಗಡೆ ಎಷ್ಟು ಹಾ ಹಾ ಏನತ ಹಲೋ ಹಲೋ ಹಲೋ ಹಲೋ ಹಲೋ ಲೈ
ಹೌದು
ಎಲ್ಲದೆಯ
ಪಜಿಯಣ
ಎಸ್ ಮಾತಾಡಾರ ಮಾತಾಡ
ಆಯ್ತಣ್ಣ ಆಯ್ತಣ್ಣ
ಏನ್ ಕೆಳವಲ್ಲಿ ಹಗ್ಯದ
ಇಂಗಗೆನ ಇಲ್ಲಣ
ಹಂಗೇನ ಇಲ್ಲ ಈ ಹಲೋ ಹಲ ಒಂದೇ ಸಹಾಯ ಆಕತ್ತೇನ ಏನ ಕೇಳವಲ್ಲಗ ಅದಕ್ಕಂದೆ ಹ್ಮ್ ಇ ನಮ್ಮ ವಿದ್ಯಾಲಯ ನ್ಯಾಗ ನಮ್ಮ ವಿದ್ಯಾರ್ಯಂಗ ಇದು ಏನತ್ರ ಹಲಸನ್ ಗಿಡ ನೋಡಿದ್ದು ಎಷ್ಟವ
ಹಾದ
ಅ ನಾನು ಮೊನ್ನೆ ಬಂದು ಅದೇ ಇದದು ತಗೊಂಡ್ ಹೋಗಿದ್ವಿಂದ ಯಾರಿಗು ಗೊತ್ತಲ್ಲಾರದಂ ಅನ್ನ ಇಲ್ಲಿ ಒಬ್ಬ್ರ ಅತಿಥಿ ಗೃಹದಲ್ಲಿ ಇಟ್ಟಕ್ಕೆಷ್ಟ ಹಣ್ಣು ಆಕಕಂತ ಬಿಟ್ಟಿದಿ ಅದು ನೋಡ್ತೀವಿ ಅಣ್ಣ ಆಯ್ತ ಬಿಡ ಒಂದು ವಾರ ತಗತ ಸ್ವಲ್ಪ ಬೇರೆ ಕಡೆ ಬಾ
ಆಯ್ತ ಆಯ್ತು ಹಾ
ಅದ ಏನಯತ ಹಣ್ಣು ತೋ ಹಣ್ಣ ಆಗೋಣ
ಹ್ಮ್
ಹ್ಮ್ ಇದು ಎಲ್ಲ ಅಂಚ್ಕೊಂಡ್ ತಿಂದಿ ಇದು ಪ್ರಮುಖವಾಗಿ ಯಾರ ಅದು ಸಲಂದು ಗುದ್ದೆ ಆಡಕತಿದಾರಲ್ಲ ಅದ್ ಹಣ್ಣ ಹೊರಗ ಒಯ್ಯುದು ಅಲ್ಲಿ ಹೋಗ ಹಣ್ಣ್ ಮಾಡ್ದ ಆ ನನ್ ಮಗ ಕೆಲ್ಸ ಅದಲಿ ಐದ ನಿಮಿಷ್ ಬರ್ತನಿ ನಕ ತೆಗ್ದಿಟ್ಟರಿ ತಂದಾನೆ ಆ ನನ್ ಮಗಿಗೆ ಏನುೂ ಸಿಗ್ಲಿಲ್ಲ
ಆಮೇಲೆ ಹೊಲ್ಬಿಡ ಇನ್ನೊಮ್ಮ ತೊಂಡ್ ಬರಮಿ ಎಲ್ಲ ತಂದೆ
ಅವ ಏನುನ್ನಿಲ್ಲೇ ನ
ಅಂದ ಲೇ ಎಷ್ಟೆಲ್ಲ ಕಷ್ಟಪಟ್ಟಲ್ಲ ಒಂದ್ ಅ್ಣ ಏನು ಇಲ್ಲ ನಂಗ ಬಂದ್ ಒಂದ ಸಣ್ಣ ಇದುವರ ಉಳಸಿದ್ರ ಅಲ್ಲಿ ಇಲ್ಲತ್ತಮ್ಮ ಇನ್ನೊಮ್ಮೆ ಸರ್ಲತ ನಗೆ ಇನ್ನ್ ಏನ ಇತ್ತ ಅಂದ್ರೆ ಬರಂಗ ಇಿಲ್ಲ ನಾ ಹಂಗ ಹಿಂಗಂದ ಆಯ್ತಾಳ್ಳೆ ಇನ್ನೊ್ ತಂದ್ರ ಕೊಡ್ತೀವಿಳ ಹಂಗ ಹಿಂಗಂದ ಎರಡನೇ ಸಲ ಹೋಗೊ ಬರ್ಲ ತಂದೆ ಇಲ್ಲಲ್ಲಿ ನ ಬರಲ್ಲ ಓದ್ಸಲ್ಲ ಅವನೇ ಮಾಡಿದ್ದೆ ಅಲ್ಲ ಹ ಇಂದ ಹಿಡುದ್ಯ ತನಕ ಅವನೇ ಮಾಡ್ಯಣ
ಹ್ಮ್
ನಾವ್ ಏನ್ ಇದು ಮಾಡಿದ್ದೆಲ್ಲ ಅದ್ಕ್ಕೆ ಸಲ್ ಬರ್ಲಿಲ್ಲ ಅಷ್ಟೇ ಬಿಟ್ಟವಿ ಮಣ್ಣೆ ನೋಡಕತ್ತಿದಿನ್ಯಪ್ಪಾ ಯಾವ್ದವ್ರ ಹಣ್ಣು ತೆಿಬೇಕ ಇತ್ತ
ಒಂದ್ಸರಿ ಮೋಸ ಹೋದ ಒಂದ್ಸರಿ ಮ ಮೋಸ ಹದ್ಮೆ ಮತ್ತೊಂದ್ ಸರಿ ಹವಾಗ ಒಲ್ಲಂದಾನ
ವಾ ಹೇಳಿದ್ಅದ್ರೊಳಗರ್ದ ವನಗ್ ಕೊಡ್ಲ ಅತ್ತ
ಹಾ
ಆ ನಮಗ ಏನ್ ಮಾಡ್ಯಣ ಇಷ್ಟು ವೈದ ಇದು ಒಬ್ಬ್ರಿಗೆ ಕೊಟ್ಟಾನ
ಹ್ಮ ಹೌದು
ತಿಂಬಿಟ್ಟ ಈಗ ಹಿಂಗ ಆಗಣ ಮತ್ ನಮಗ ಹಿಂಗ ಗೊತ್ತ ಈ ಮೋಸ ಅನ್ನೋದಕಿಂತ ತ ತದ ಏನೋ ಸ್ವಲ್ಪ ಗೊತ್ತಲ್ಲಾರ್ದು ಮಾಡಿದ್ದದ. ಹ್ಮ್. ಈ ಮ ಮೋಸ ಅಂದ್ರೆ ಬೇಕಂತ ಮಾಡೋದ ಇದು ಗೊತ್ತಲ್ಲಾರ್ದ ಮಾಡಿದ್ದು.
ಕರೆ ಹೇಳ್ಬೇಕಂದ್ರೆ ನೀವು ಆನ್ ಬರೋ ತನ ತಿನ್ಬಾರ್ದಾಗಿತ್ತು
ತ್ತು ಇಲ್ಲೆಲ್ಲ ಅರ್ಜೆಂಟು ನಾವ್ ಹೋಕ್ಯಾನ್. ನೀ ನೋಡ್ಲೆ. ಒಂದ್ ಹತ್ತು ಮಂದಿ ಅದಾರ ಹತ್ ಮಂದಿ ಅವನ ಒಬ್ಬನ ಸಲ ಕಾಯ್ತಾರೆ ಅವರು ಬೇರೆ ಬೇರೆ ಕೆಲಸ ಇರ್ತಾರೆ ಈವಗ ಮತ್ತ ಇನ್ನೊಬ್ಬ ಬರ್ತಾನೆ ಇಲ್ಲ ನಮ್ದು ಐದ್ ಕೆಲ್ಸಕ್ ಹೋಗ್ತಾನ. ನಾವ ಏನಂದ ನೀವ್ ತಿನ್ದ್ರಲ್ಲೇ ನನ. ಉಳುಸ್ ಅಂದಿದ್ ಅವ ಏ. ನ ಏ ನಾ ಬರೋ ತಂಕ ಇದ್ ಮಾಡ್ಬೇಡ ಅಂದ್ರುವೆ ಹೇಳಿದ್ ತ್ತಿದ್ರೆನ್ ಯಾರಿಗೊತ್ತು ಅವ್ನ ಹೇಳೋದು ಇದು ಮಾಡ್ಯ ದು ಆಮೇಲೆ ಏನೇನ್ ಆಯ್ತು ಸರಿಯತ್ತಂಕೇಶ ಬಿಟ್ರೆ ಮಣ್ಣೆ ನೋಡ್ತಿನ್ ಹಣ್ಣ ಎಲ್ಲಾ ಇದು ಕತ್ರೀಸಿ ಅಲ್ಲಿ ಹಿಡ ಕತ್ಬಿಟ್ರಪ್ಪಾ ನೀ ಕುತ್ತಲ್ಲಿ ಕುತ್ ತಿನ್ ಬ್ಯಾರಿ ಕಡಿಗೆ ಅಲ್ಲ ಅಂದ್ರೆ ಕುತ್ತ ಆಗ್ಗಳೇ ಕುತ್ತಲ್ಲೇ ಇದ್ಯೇನು ಸರಿ ಸರಿ ಒಮ್ಮೆ ಇದು ಆಗಕತಿತ್ತು ಅದಕನ್ನೆ ಹಾ ಆಮೇಲೆನಾಯ್ತು ಹ ಇದು ಮಣ್ಣೆ ಇಷ್ ಕ್ಕೆ ಹಣ್ಣು ಕತ್ತರಿಸೀಡಾಕತಾರಪ್ಪ ಎಲ್ಲ ಸಾವ್ರ್ ರೂಪಾಯಿಗ್ ಮೂರು ಹಣ್ಣು ಇಟ್ಟಾರಿಂಗ ನೋಡಿರ್ ಬೇಜಾರ್ ಆಗ್ತಿ ಹೋಗಿ ಎಲ್ಲಾ ಮಾರ್ ತರ್ಪದುನ್ನ ಹುಡುಗರಿ ಗಾರು ತಿನ್ನಕ್ಕೊಡ್ಬಾರ್ದ ಎಷ್ಟು ಹಣ್ಣು ಹ ಬ್ಬಿದ್ದು ಕುಳಿತಿರ್ತಾವ
ನೋಡ್ಬೇಕಾ
ಏನ್ ಮಾಡಕ್ ಬರ್ಲ ಹಣ್ಣ ಹಣ್ಣು ವಾಸ್ನೆ ನೋಡ್ಬೇಕಪ್ಪ ಗಮ ಗಮ ಗಮಾ ಅಂತ ಆಡ್ತಿರ್ತದ್
ಹೌದಾ ಊಟ ಅಣ
ಹೊ ನಾಷ್ಟ ಅಣ್ಣ ಆಯ್ತ ಅಣ್ಣ ಇದು ಏನ್ಂತಾರ ಅದ ಯಾವ್ದೋ ಮ ಭಾತ್ ಮಾಡಿದ್ರಪ್ಪ ಅನ್ನದ್ದು ಏನು ನಂಗೆ ಗೊತ್ತೇ ಹೆಸರು ಗೊತ್ತಿಲ್ಲ ಕರದು ಹ್ಮ್ ಏನ್ ಏನ್ ಮಾಡ ತಿನ್ಬೇಕು. ಹಾ ಮತ್ತ ಹಣೆ ಬರ ಏನ್ ಮಾಡಕ್ ಬರ್ಲ ಹಂಗತ್ತಲಾ ಅಂದ್ರೆ ಊಟ ಚೆನಾಗ್ ಮಾಡ್ತಾರ ಅದೇನಿಲ್ಲ ಅದರ ಬಗ್ಗೆ ದೂರ್ ಹೇಳಂಗ್ ಲ್ಲ ಅಷ್ಟು ಚೆನ್ನಾಗ ಮಾಡ್ತಾರ ಹಂಗೇನಿಲ್ಲಾ ಈ ಅತ್ತಿತ್ತಿಗ್ ಊರದು ಇರ್ತಾವಲ್ಲ ಇಲ್ಲೆಲ್ಲಾ ಅದ್ರಕ್ಕಿಂತ ಎಷ್ಟೋ ಮೇಲ್ಪಟ್ಟು ಮಾಡ್ತಾರ ಚೆನ್ನಾಗಿ ಒಮ್ಮೆ ಯಾಗೋ ಒಮ್ಮೆ ಉಊಪ್ಪದು ಜಾಸ್ತಿ ಇರ್ತಾರೆ ೇಏನೊಂದು ಅದೇ ಹೇಳ್ನಲ್ಲ ಕಾರಾರದ್ದೆಲ್ಲ ಹೇಳಕ್ ಆಗಲ್ಲ ಇವ್ರರಿಗೆ ಒಮ್ಮ ಖಾರ ಬಾಳ ಕಡಿಮೆ ಆಗಿರುತ್ತ ಏನ್ ಹೇಳಕ್ಕಲ್ಲ ಯಾಕಂದ್ರೆ ಈ ಕಡೆ ಜನಷ್ಟ ಖಾರ ತಿೆನಲ್ಲ ನಮ್ಗಟ್ಟ ಕಾಲ ಇದ್ದಕ್ಕ ನಡಲ್ಲ ನಮ್ಗ ಅವ್ರಿಗೆ ಹೇಳೋಕ್ ಹೋಗಲ್ಲ ಮ ಚಿಕನ್ ಸಾರು ಮಾಡ್ಯಾರ ನ ಮುದ್ದಿ ಚಿಕನ್ ಸಾರು ಹೊಡ್ಯಾಕತ್ತನ ಅಂದ ನ ಭಾರಿ ಇಷ್ಟ ಹೊಡಿಯಕತ್ತನಿ ತಿನ್ನಾಕನ್ ಶೇರ್ವಾ ೊಂಡ ಹಾಕೊಂಡ ಮನ್ಯ ಮಂಗ್ಗಳವಾರ ಅಂದನ್ಕೂತನ ತಿಿಂದೆ ತಿೆ ತಿಿಂದೆ ಎಲ್ಲೋರ್ ಆಮೇಲೆ ಆ ಯಮ ಹೇಳಕತ್ತಾರ ಎಷ್ಟ ಹಾಕ್ಯರ ಹಂಗ ಹಿಂಗತ ಮತ್ತ ಇದೇನೆಲ್ಲ ತೆಕತಾರೆ ನೆದು ದಿನ ನನ್ಗಿದದು ಅ ಷ್ಟೇ ಅಭ್ಯಾಸ ಅದ ತಿನ್ನದು ತಿನ್ ಮಾಡಾಕ್ತೇನೆ ಆಮೇಲೆ ಅವ್ರಲ್ಲಿ ಹೋಗುದಲ್ಲ ಎಪ್ಪ ಇದು ಕಾರ್ ಬಾಳಗ್ಯದ ಹಂಗಿಂಗ ಅಂದ್ರ ಆಮೇಲೆ ಏ ನೋಡ್ತೇನೆ ಇಲ್ಲಮ್ಮ ನನಗ ಏನ್ ಅನ್ಸ ಹೊತ ನನಂಗ ನಡೀತದ ಉಳ್ಕಿದವ್ರಗ್ ಗೊತ್ತಲ್ಲ ನಂಗೆ ಏ ಇಲ್ಲ ಉುಳಕಿದ್ರ ಎಲ್ಲ ಕಾರ್ ಆಗತ್ ಕಾರ್ಗತ್ತ ಅನ ಇಲ್ಲ ನನ್ ನಡೀತದ ಸಂಜೆ ಅದ್ರ ಸಲಿಂದ ಅದ್ರ ಮೇಲ್ ದೂರ್ ಕೊಡಕ ಆಗಲ್ಲ ಕಾರ್ ಜಾಸ್ತಿ ಹಾಕ್ರ ಕಡಿಮೆಾಕ್ರ ಯಾಕೆ ಈ ಕಡೆ ಜನೇ ತಿನ್ನಲ್ಲ ಅದು ನಮ್ ಕಾರ್ ಆದ್ರ ನಮಗ ನಾವೇನೋ ನಡ್ಕೊಂಡು ಹೋಗ್ತವಿ ಅಂದ್ರೆ ಒಂದೊಂದ್ಸಲ ಅಷ್ಟು ಕಾರ್ ಆಗಿರ್ತ್ ಬಿಡು ಒ ಮಮ್ಮಮ ಯಾವಾಗ ಅಂದ್ರೆ ನಮಗೂ ಸಹಿಸ್ಕೊಳ್ಕ ಆಗಲ್ಲ ಅವಾಗ ಏನು ಹೇಳ್ಬೋದಪ್ಪಾ ನಮ್ಗೆ ಒಮ್ಮೆ ಹಾ ಮ ಮ್ಯಮ್ ನಮಗೂ ನಮ್ಗೆ ಇಷ್ಟು ಖ ತಿಿಂದ ನಮ್ ಇದಾಗಬಿಟ್ಟಿರತ್ತಲ್ಲ ನಮಗ ನಡೀತದ ಬೇ ಕಾರತ್ ನಿಮ ಮನುಷ್ಯ ರಗ ರಾಗಡ ರರುದರಾಗ ಕ
ನಾವು ಬಾಳ ತಿಂತಿತಾರ ನಾವು ಕಳೆ ಕಾಲ ತಿಂದು ಅಷ್ಟು ಇಲ್ಲಿ ಯಾರ
ಇಲ್ ಇದು ಸಮೋಸ ಅ ತಿಿನೋಕ್ಕೂ ಇರ್ತವಲ್ಲ ಆ ಸಮೋಸ ಸುಗಡ ಮೆಣ್ಸಿನ್ಕಾಯಿ ಕೂಡ ತರಗೊತ್ತಲ್ಲ ನಾ ಸಮೋಸ ಒಂದ್ ಇಡ್ತೀನನೆ ಆ ಮೆ್ಸಿಿಕ್ರ ಒಂದೊಂದಂದು ಒಂದೊಂದ್ ಭಾಗಕ್ಕ ಎರಡ್ ಎರಡ್ ಮೆಣ್ಸಿ ಒಂದೊಂದ್ಊರ್ ಮೆಣ್ಿಕ್ ಇತಿತ್ತು ನ
ಹ
ಯಾರ್ಯಾರು ಬರಕತ್ತಾರಪ್ಪ ನಮ್ದ ವಿದ್ಯಾಲಯದಲ್ಲಿ ಹೊಸದಾಗ ಯಾರು ಯಾರತ್ರ ಗೊತ್ತಗೊ್ೋಗೈತ್ತಪ್ಪ
ಹ್ಮ್ ನೀ ವಿದ್ಯಾಲಯ ಇದಿದ್ದೀರಾ ಇವಾಗ ವಿದ್ಯಾಲಯಕ್ಕೆ ಹೋಗಿದ್ದೀಯಾ ಇವಾಗ ಏನ್ ಮಾಡತ ಅಲ್ಲಿ
ಸ್ವಲ್ಪ ಕೆಲಸ ಬತ್ತು ಬಂದೆ
ಹ್ಮ್ ಹ್ಮ
ಹ್ಮ್
ನಮ್ಮ ನಂಬರುೂ ಮಲ್ಲಿರ ನ ನೋಕಣ
ಹ್ಮ
ಜ ಲಾಯಕ್ ಜವ ವೋಗಕ್ತಿ ನೀ ಎ ಕೆೇಳು ಇವ ಮನೆ
ಬಲ್ಟ ಕಲ್ಯನ ಒಂದು ಹ್ಮ್ ಇವತ್ತ ಏನ ಇದಐತಾನ ಎಲ್ಲ ಇದ ಅವ ಯಾಕತ್ತಾರ ಅನ್ನ ಸಾರಾರ ಅಡಿಗೆ ಭೋಜನ ಅದವು ಹ್ಮ್
ಏನಾರ ಆ ತರ ಭೋಜನ ಇದ್ರೆಖರೀದಿ ನಮ್
ಹ ನಾನುಲ್ಲ ವಿದ್ಯಾಲಯ ನಡತನೆ ಸ ನಾ ನಾನ್ ಉಳ್ಸನು
ಇಲ್ಲ ಏನಾರ ಚೆನ್ನಾಗಿರೋದಿತ್ತಂದ್ರೆ
ಚೆನ್ನಾರ ಚೆನ್ನಾರ ಹ ಇವರೋ ಹಣ್ಣುಗಳ ಮಣೆ ಕ ಹತ್ರಸ ಹೇಳಡೆ ನನ್ ಮನಸ್ಸುಃಖ ಆಯ್ತಾ ನಾವವು ದುಃಖತ ತಪ್ತಾರಾಗಿರ್ ಸ್ವಲ್ಪ ಅ್ ಹಣ್ಣ ಅದ ಇದ್ದಂದ್ರೆ ನಾ ಇನೋ ಒಯ್ಬೇಕು ಕಟ್ ಮಾಡ್ಕೊಂಡುಂಗ ಇದ ಬಿಡು ಹಂಗೇನಲ್ಲ ಹಣ್ಣ ಯಾರಿ ಗೊತ್ತ ಒಂದೊಂದು ಕೊಳ್ಯಾಗ ಬಂದ್ಿರ್ತಾವ ಒಂದೊಂದ ಹಂಗೆ ಇರ್ತವ ಕಸ್ದತ್ತ ನಾನು ನೋಡ್ಬೇಕೊಮ್ಮೆ
ಹ್ಮ್
ಹ
ಮತ್ತಣ
ಮತ್ತನ್ ಎಲ್ ನೋಡಪ್ಪ ಅದೇ ತಣ್ಣಾಗ ಗಾಳಿ ಬೀಸದ ಎಲ್ಲ ಮಸ್ತ್ ಪ್ಯಾರ ಸರ ಸೌಜನ್ಯತೆ
ನಮ್ ಕಾಲ ಈಸ ಒಟ್ಟಾರೆ ಜನ್ಯವಾಗಿ ಸ್ವಚ್ಛವಾಗಿರಬೇಕಂತ ಗೊತ್ತ
ಇ್ ನೋಡಿ ಈ ನಾನು ಮಕ್ಳದ ಕುಡಿದ್ ಕುಡಿತಾರಲ ಇವ್ರು ಹೆಂಗಾರ ವಿದ್ಯಾಲಯನಯಾಗ ಕಲಾಕತಾರ ಅಂತೇನೆ ಅ ಇದು ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತೆ ತಲ ಇ ಜಸ್ಟನ್ಯ್ತ ಎಲ್ಲೂೋಗ ಕೊಡದ್ ಬಿಟ್ಟ ಗಿಡ ಸ್ಣೆ ಹಾತಾ ಏನಂದು ಅಲ್ಲ ನಮ್ಮ
ನಿಮ್ಸ್ ಹು
ಅಲ್ಲೇ ನಮ್ ಹಳೆ ಶಾಲಲ್ಲ ಇಲ್ಲ ಐವತ್ತು ಐವತ್ ಮೀಟ್ರ ನೂರ್ ಮೀಟ್ರ ಒಂದೊಂದುಡ್ ಇದು ಇರ್ತದರು ಇದೆ ಕಸ ಹಾಕಕ ಒಂದು ಡಬ್ಬಿ ಹಾ ಇಲ್ಲ ಬಂದ್ರ ನೀ ಕ್ಯಾಂಟೀನ್ ಹತ್ರನೇ ಬರ್ಬೇಕು ಇಲ್ಲ ನಮ್ ತರಗತಿಗಳಿಗೆ ಹೋಗ ಇಲ್ಲಾಂದ್ರೆ ಇಲ್ಲಿ ಸಿಗಂಗಗೆಲ್ಲನ್ ಕಸಲ್ ಸಿಗಲ್ಲ ಅಲ್ಲ ಮತ್ತೆ ನ ಏನ್ಂತಾರ ನಮ್ಮ ಆವರಣ ಸುತ್ತಮುತ್ತ ಸಚ್ಚಿಡ ಕಂಗಿಂಗ ಅಂತಾರ ಏನ್ ನಡ್ದಿ ನನ್ ಮ ಮೊದಲು ಕಸದ ಬಿಟ್ಟಿ ಹೇಳ್ರಣ ನ ಆಮೇ ಸ್ವಚ್ ಹಡ್ತತಿವತ್ ಅನ್ಬೇಕೂರಿ
ಶೌಚಾಲಯನು ಸ್ವಚ್ ಇರಲ್ಲ ಉಪಾರ ಗ್ರಹದವೂ ನೀ ಇರಲ್ಲ
ಶೌಚಾಲಯ ಹಂಗೇನ ಇಲ್ಬಿಡ ನಡೀತದ ಆ ಆದ್ರ ಇಲ್ಲ ನಾವೇನ್ ಬರ ಒಂದ ಮಾಡಿ ಬರುದಲ್ಲ
ಹ್ಮ್
ಅದು
ಮತ್ತೆ ಏನು ಊಟ ಯಾವಾಗ
ನೀವು ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ಮಾಡೋದು ಮತ್ತ
ಎರಡ್ ಗಂಟೆ ಹೋಗ್ಬಿಟ್ರೆ ಮತ್ತೆ ಒಮ್ಮೆ ಸಾಯಂಕಾಲ
ಹ್ಮ್ ಸರಿ ನಿಗ ಸಾಯಂಕಾಲ ಕಾಲ್ ಮಾಡ್ತೇನೆ ಹಾ ಇಡ್ಲಾ ಹ್ಮ್ ಸಂಜೆ ಹತ್ಕತ
ಹಾ ಸರಿ ಸರಿ